ಹಲೋ
ಹಲೋ
ಕಳ್ಸ ಹಲೋ
ಹಲೋ
ಕೇಳ್ತಿದೀಯಾಂತ
ಹ್ಮ ಕೇಳಿಸ್ತಿದೆ
ಹಲೋ
ಹಲೋ ಕೇಳಿಸ್ತಿಲ್ವಾ
ಹಾ ಕೇಳ್ತಿದಿ ಏನ್ ಮಾಡ್ತಿದ್ರಿ
ಏನಿಲ್ಲ ಓದ್ಕೊತಿದ್ದೆ ನೀವು
ಹ ಓದಂತಿದ್ವಿ ಅದ ನ ಫ್ರೆಂಡ್ ಒಬ್ರದ್ದು ಟತ್ ಕಂಪ್ೀಟ್ ಆಯ್ತು
ಹಾ
ಅವ್ರರಿಗೆ ಏನ್ ಮಾಡ್ತ ಚೆನ್ನಾಗಿರುತ್ತೆ ನಮ್ ಫ್ರೆಂಡ್ ಟತ್ ಕಂಪ್ಲೀಟ್ ಆಯತು
ಸ್ವಲ್ಪ ಜೋರಾಗಿ ಮಾತಾಡಿ
ನಮ್ಮ ಫ್ರೆಂಡ್ದು ಟೆಂತ್ ಕಂಪ್ಲೀಟ್ ಆಯತು
ಹಾ ಹಾ
ಈಗ ಅವರಿಗೆ ನೆಕ್ಸ್ಟು ಏನ್ ಪಿ ಯು ಮಾಡ್ತದ ಡಿಪ್ಲೊಮಾ ಮಾಡ್ತದ ಅಂತ ಗೊತ್ತಿರಲಿಲ್ಲ ಹಂಗಾಗಿ
ಕೇಳಬೇಕು
ಅವ್ರ ಅಷ್ಟು ಗೊತ್ತಿರಲ್ವಲ್ಲ ಅಂತ
ಹ್ಮ ಹಾ ಸೈನ್ಸ್ ತಗೊತಾರೆ ಆರ್ಟ್ಸ್ ತಗೊತಾರ ಕಾಮರ್ಸ್
ಹಾ ಹಾ ಈಗ ಸೈನ್ಸಲ್ಲಿ ಯಾವತ್ತು ಸಬ್ಜೆಕ್ಟು ಹ ಈ ಪು ಅಂತ ಬಂದ್ರೆ ಮೂರದವರ
ಹ್ಮ
ಈ ಸೈನ್ಸ ಲ ಸಜೆಕ್ ಪತ
ಪಿ ಸಿ ಎಂ ಬಿ ಪಿ ಸಿ ಎಂ ಸಿ
ಹಾ ಪಿ ಸಿ ಎಂ ಬಿ ಅನ್ೀ
ಪಿ ಸಿ ಎಂ ಬಿ ಅಂದರೆ ಫಿಸಿಕ್ಸ್ ಮ್ಯಾಥ್ಸ್ ಬಯಾಲಜಿ ಕೆಮಿಸ್ಟ್ರಿ
ಹ ಹ ಪಿ ಸಿ ಎಂ ಬಿ ಪಿ ಸಿ ಎಂ ಸಿ ಅಂದ್ರರಿ
ಫಿಸಿಕ್ಸ್ ಮ್ಯಾಥ್ಸ್ ಬಯಾಲಜಿ ಕಂಪ್ಯೂಟರ್ ಸೈನ್ಸ್ ಬಯಾಲಜಿ ಬರಲ್ಲ ಕೆಮಿಸ್ಟ್ರಿ ಮತ್ತುತ್ತೆ ಕಂಪ್ಯೂಟರ್ ಸೈನ್ಸ್
ಹ್ಮ್ ಹ್ಮ್ ಇ ಪ ಸಿ ಎಂ ಬಿ ಮಾಡಿದ್ರೆ ನಕ್ಕೆ ಯೂಸ ಆತ
ಅದು ನೀಟು ತಗೋಬೋದು
ಹ್ಮ್
ಡಾಕ್ಟರ್
ಹ್ಮ್ ಹ್ಮ್ ಬಿ ಎಮ ಎಸ್ ಡೆಂಟಲ್
ಹಾ ಅದೆಲ್ಲ
ಹ್ಮ ಇದು ಪಿ ಸಿ ಎಂ ಸಿ ಆದ್ರೆ
ಇಂಜಿನಿಯರಿಂಗು ಹ ಆಥರ ಕೋರ್ಸ್ಗಳಿಗೆ ಯೂಸ್ ಆಗುತ್ತೆ
ನ್ನ
ಬಿ ಸಿ ಎ ಲೈಕ್ ಇಂಜಿನಿಯರಿಂಗ್ ಎಲ್ಲ ಪಿಸಿ ಎಂ ಬಿಿಯಲ್ಲೂ ತಗೋಬೋದು ಬಟ್ ಪಿ ಸಿ ಎಮ್ಸಿಯಲ್ಲಿ ಡಾಕ್ಟರೆಲ್ಲ ತೊಗೊಳಕ್ಕೆ ಬರೋಲ್ಲ
ಷ ಎಷ್ಟು ವರ್ಷವ್ಬೇಕು
ಹ
ಪಿ ಯುಸಿನ ಎಷ್ಟು ವರ್ಷ ಸ್ಟಡಿ ಮಾಡ್ಬೇಕು ಅಂತ
ರದರ್ಶನ್
ಎರಡು ವರ್ಷನಾ
ಹ್ಮ್
ಅದ್ರ ಇದು ಇಯರ್ ವೈಸ್ ಎಕ್ಸಾಮ್ ಇರ್ತ್ತ ಅಥವಾ ಎರಡು ವರ್ಷ ಸಂಜೆ ಎಕ್ಸಾಮ್
ಇಲ್ಲ ಇಲ್ಲ ಏಯರ್ ವೈಸ್ ಇರುತ್ತೆ
ಹ್ಮ್ ಹ್ಮ್
ಫಸ್ಟ್ ಇಯರ್ ಪಾಸಔಟ್ ಆದರೆ ಸೆಕೆಂಡ್ ಇಯರ್
ಹ್ಮ್
ಹಾ
ಇದು ಐ ಟಿ ಐ ಇಲ್ಲ
ಐ ಟಿ ಐ ಮೇ ಬಿ ಟೂ ನೋ ತ್ರೀ ಇಯರ್ಸ್ ಇರುತ್ತೆ
ಹ್ಮ್ ಹ್ಮ್
ಹಾ
ಮತ್ತೀಗ ಪಿಯೋನಲ್ಲಿ ಈಗ ನಾವು ಸರಿ ಪಿಸಿಎಂಸಿ ಮಾಡ್ತೇವೆ
ಹಾ
ಆಮೇಲೆ ಅದ್ರಲ್ಲ ಈಗ ಅಲೋ ಪಿ ಸಿ ಎಮ್ ಸಿ ಮಾಡಿ ಈಗ ನಾವು ಸಿಟಿ ಬರಬೇಕುಂದ್ರೆ ಅದು ಕೋಚಿಂಗ್ ಯಾವ ಥರ ತಗೋಬೇಕು
ಲೈಕ್ ಕಂಪ್ಯೂಟರ್ ಬೇಸ್ಡ್ ಅಂದರೆೆ ಅವ್ರಿಗೆ ಕೋಡಿಂಗ್ ಕೋಡಿಂಗ್ ಮೇಲೆ ಡಿಪೆಂಡ್ಸ್ ಇರುತ್ತೆ ಮಷ್ಟೇ ಕೋಡಿಂಗ್ ಸಬ್ಜೆಕ್ಟ್ಸು ಪ್ರಾಬ್ಲಮ್ ಸ್ಟೇಟ್ಮೆಂಟ್ಸ್ ಕೋಡಿಂಗ್ ಸಬ್ಜೆಕ್ಟ್ಸ್ ಇರುತ್ತಷ್ಟೆ ಲೈಕ್ ಪೈತನ್ ಜಾವ ಸಿ ಪ್ಲಸ್ ಪ್ಲಸ್ ಹಾ
ಈಗ ಇದು ನೀಟ್ ಕೋಚಿಂಗಲ್ಲಿ ಏನೇನು ಸಬ್ಜೆಕ್ಟ್ ಕಲಿಬೇಕು ನಾವು
ಅದೇ ಬಯಾಲಜಿ ಕೆಮಿಸಿಸಟ್ರಿ ಫಿಜಿಕ್ಸ್
ಹ್ಮ ನೀಟ್ ಎಕ್ಸಾಮು ನಾವ್ ಬರಿಬೇಕ ಏನೇನು ಪ್ರೋಸೆಸ್ ಇರುತ್ತೆ
ಹಾ
ನೀಟ್ ಎಕ್ಸಾಮ ಬೀಬೇಕಂದ್ರೆ ನಾವು ಅಪ್ಲಿಕೇಶನ್ ಹಾಕೋ್ರಿಂದ ಹಡಿದ ಏೇನ್ ಪ್ರೊಸೆಸ್ ಇತ್ತೆತ್ತ ಯಾವರ ಡ್ರೆಸ್ ಕಡ್ ಇತ್ತೆ ಕೋಚಿಂಗ್ ಯಾವ ಥರ ತಗೋಬೇಕು ಎಷ್ಟು ಮಾರ್ಕ್ ಸಿಗಿರುತ್ತೆ ಏನು ಅಂತ ಹೇಳ
ಹದು ಹಲೋ
ಹಾ ಹೇಳಿ
ಅದು ಶೀ ಅವ್ರ ಅಪ್ಲಿಕೇಶನ್ ಹಾಕ್ಬೇಕಾದ್ರನನೆ ರೂಲ್ಸ್ ಅ್ಯಂಡ್ ರೆಗ್ಯುಲೇಷನ್ ಎಲ್ಲ ಕೊಟ್ಟಿರ್ತಾರೆ
ಆ ಹಾ
ಲೈಕ್ ಬ್ಯಾಗಿ ಜೀನ್ಸ್
ಅಲ್ಲ ಈಗ ಅಪ್ಲಿಕೇಶನ್ ಹಾಕಕ್ ಏನೇನ್ ಡಾಕ್ಯುಮೆಂಟ್ಸ್ ಬೇಕು
ನಗ್ ಮರ್ತ ಹೋಗ್ಬಿಟ್ಟಿದೆೆ ನಿಮ್ ಗೊತ್ತಿದ್ರೆ ಹೇಳಿ
ಅದು ಏನು ಈಗ ಸ್ಕೂಲಲ್ಲಿ ಸ್ಟಡಿ ಸರ್ಟಿಫಿಕೇಟ್ಸ್ ಕಾಲೇಜ್ ಸ್ಟಡಿ ಸರ್ಟಿಫಿಕೇಟ್ಸ್
ಹಾ ಹಾ
ಆ್ ಮತ್ತೆ ಏಾದ ಅಕಸ್ಮತ್ ಕನ್ನಡ ಮೀಡಿಯಂ ಓದ್ದಿದ್ರೆ ಕನ್ನಡ ಮೀಡಿಯಂ ಸ
ಹ್ಮ ರೂರಲ್ ಅರ್ಬನ್
ರೂರಲ್ದು ಮತ್ತುತ್ತ ಅರ್ಬನ್ ಅಂತ ಸರ್ಟಿಫಿಕೇಟ್ ಬರುತ್ತೆ
ಹ್ಮ ಹಾ
ಆಮೇಲೆ ಇ ಆಧಾರ್ ಕಾರ್ಡು ರ
ಹ್ಮ ಟೆನತ್ ಪ್ರಿಯು ಮಾಸ್ ಕಾರ್ಡ್
ಹ್ಮ
ಮತ್ತುತ್ತೆ ಇದು ಅಪ್ಪ ವರ್ಕ್ ಮಾಡ್ತಾರಲ್ಲ
ಹ ಹಾ ಜ ಸಬೇಕ
ಜಬ್ ಸರಫಿಕೇಟ್ ಹಾ
ಇನ್ಕ ಸರ್ಟಿಫಿಕೇಟ್
ಇನ್ಕಮ
ಹಾ
ಹ್ಮ್.
ಎಲ್ಲ ಹಾಕ್ಬಿಟ್ಟು ನಾವು ಅಪ್ಲಿಕೇಶನ್ ಹಾಕ್ತಿೀವಿ.
ಹಾ.
ಪ್ಕೇಶನ್ ಹಾಕಾದ್ಮೇಲೆ ನಮಗೇನು ಫಸ್ಟ್ ಆಳ್ ಟಿಕೆಟ್ ಬರುತ್ತಲ್ವಾ
ಹಾ ಹಾ. ಲೈಕ್ ಪ್ಲೇಸ್ ಅಲಾಟ್ ಮಾಡ್ತಾರೆ ನಾವು ಸೆಲೆಕ್ಟಿವ್ ಸಿಕ್ಸ್ ಸೆಲೆಕ್ಟ್. ಎಟ್ಟು ಮಾಡಬೇಕು.
ಹ್ಮ ಹ್ಮ.
ಪ್ಲೇಸ್ ಅಲಾಟ್ ಮಾಡ್ತಾರೆ.
ಹ್ಮ್.
ಹಾ.
ಅದಾದ್ಮಲೆ ಎಕ್ಸಾಮಿಗೆ ಹೋಗ್ತೀವಿ. ಎಕ್ಸಾಮ್ ಎಷ್ಟು ಮಾರ್ಕ್ ಸಿಗರುತ್ತೆ.
ಅಂದರೆೆ ಬಯಾಲಜಿ ತ್ರೀ ಸಿಕ್ಸ್ಟಿ.
ಹ್ಮ್.
ಮತ್ತೆ ಫಿಸಿಕ್ಸ್ ಕೆಮಿಸ್ಟ್ರಿ ಇಂಥ. ಮೇ ಬಿ ಸಿಕ್ಸ್ಟಿ ಇರ್ಬೇಕ ನೈಂಟಿ ಇರ್ಬೇಕ ಗೊತ್ತಿಲ್ಲ ನೆನಪಿಲ್ಲ. ಫೋರ್ಟಿ ಫೈ ಕ್ವಶನ್ಸ್ ಇರುತ್ತೆ.
ಪಟ್ಟ.
ಒನ್ ಎಯಿ ಒನ್ ಎಯಿ.
ಹಾ ಹಾ.
ಹಾ.
ಹಾ.
ಹ್ಮ್.
ಅದು ನೀಟ್ ಎಕ್ಸಾಮ್ದು ಟೈಮಿಂಗ್ಸ್ ಎಷ್ಟಿರುತ್ತೆ.
ಲೈಕ್ ಆಗ ತ್ರೀ ಅವರ್ಸ್ ಇತ್ತು ಈಗ ಮೊನ್ನೆ ರೀನೀಟ್ ಮಾಡಿದ್ರಲ್ಲ. ಅವವಾಗಿಂದ ತ್ರೀ ಅವವರು ಫಿಫ್ಟೀನ್ ಮಿನಿಟ್ಸ್.
ತ್ರೀ ಆ ಅವರ್ ಫ್ಟೀ ಮಿನಿಟ್ಸ್.
ಹಾ.
ಹಾ ಹಾ.
ಹ್ಮ.
ಮತ್ತೆ ನಾವು ವಾಟರ್ ಬಾಟ್ಲ್ ಎಲ್ಲ ಕ್ಯಾರಿ ಮಾಡ್ಬೋದಾ.
ಹಾ ಲೈಕ್ ಪ್ಲಾಸ್ಟಿಕ್ ಕ್ಯಾರಿ ಮಾಡ್ಬಹದು.
ಹ್ಮ.
ಬೇರೆ ಕ್ಯಾರಿ ಮಾಡುವೋಗಲ್ಲ.
ಹೌದಾ.
ಹಾ ಲೈಕ್ ಫುಲ್ ಓಪನ್ ಅಪ್ ಆಗಿರುತ್ತಲ್ಲ ವೈಟ್.
ಹ್ಮ್ ಟ್ರಾನ್ಸ್ಪರಂಟ್.
ಟ್ರಾನ್ಸ್ಪರೆಂಟ್ ಹಾಂ.
ಹ್ಮ್ ಹ್ಮ. ಡ್ರೆಸ್ ಸೆನ್ಸ್ಗ ನೀ ಇಯರಿಂಗ್ಸು ನೆಕ್ಲೆಸ್ ಎಲ್ಲ ವೇರ್ ಮಾಡ್ಬೋದ.
ಇಲ್ಲ ಅದೆಲ್ಲ ವೇರ್ ಮಾಡೋಂಗಿಲ್ಲ ಬಟ್ ತಾಳಿ ಚೆನ್ ವೇರ್ ಮಾಡ್ಬೋದು.
ಹ್ಮ್ ಹ್ಮ್.
ಹ್ಮ.
ಮತ್ತೆ ಇದು ಡ್ರೆಸ್ ಕೋಡಲ್ಲಿ ಯಾವ ಥರ ಇರುತ್ತೆ.
ಬ್ಯಾಗಿ ಜೀನ್ಸ್ ಹಾಕೋಗಲ್ಲ ಸ್ಕಿನ್ನು. ಸ್ಕಿನ್ ಎ್ದು ಫುಲ್ ಟೈಟ್ ಹಾಕೋಗಿಲ್ಲ.
ಹ್ಮ್.
ಮತ್ತೆ ಫುಲ್ ಸ್ಲೀವ್ಸ್ ಹಾಕೋಗಿಲ್ಲ.
ಹ್ಮ.
ಮ ಹ ಅಷ್ಟೆ ಗರ್ಲ್ಸ್ ಇಯರಿಂಗ್ಸು ಮದುವೆ ಆದವರು ಅದಷ್ಟೆ ಆಗದೆ ಇರೋರು ಇಯರಿಂಗ್ಸ್ ಮುಗ್ಬಟ್ಟೆ ಎಲ್ಲ ಬಿಚ್ಚ ಹೋಗ್ಬೇಕು
ಹ್ಮ್ ಹ್ಮ್ ಶೂಸ್ ವಿಯರ್ ಮಾಡ್ಬೋದಾ
ಹಾ ಇಲ್ಲ
ಕ್ರಾಕ್ಸ್ ಲ ಲೈಕ್ ಸ್ಲಿಪರ ಹೊತ
ಹ ನೂನು
ಓನ್ಲಿ ಸ್ಲಿೀಪರ್
ಯ
ಹ್ಮ್ ಹ್ಮ್
ಹ್ಮ್
ಇ ಎಾಮ ಯಾವತ
ಸಿ ಟಿ ನಂಗೆ ನಮ್ಗೆ ಅಷ್ಟಕ್ಕೊಂದು ಸ್ಟ್ರಿಕ್ಟನ್ ಮಾಡಿರಲಿಲ್ಲ ಬೇರೆ ಕಡೆ ಗೊತ್ತಿಲ್ಲ
ಹ್ಮ್
ಆ ನೀಟ್ ತರಾನೇ ಡ್ರೆಸ್ ಕೋಡಿಂಗು
ಯಾವತರ
ಅದೇ ಜೀನ್ಸ್ ಮತ್ತೆ ಎಂತ ಚೇಂಸ್ ಎಲ್ಲಾ ವೇರ್ ಮಡಂಗಿಲ್ಲ
ಹ್ಮ್
ಹ್ಮ್ ಅದೇ ಹಾಲ್ ಟಿಕೆಟ್ಸ್ ಎಲ್ಲಾ ನಾವ್ ಎಲ್ ಪ್ಲೇಸ್ ಅಲಾಟ್ ಮಾಡಿರ್ತಾರೋ ಅಲ್ಲಿ ಹೋದ್ರೆ ಹಾಲ್ ಟಿಕೆಟ್ ತೊಂಡು ಮತ್ತೆ ಒಂದು ಆಧಾರ್ ಕಾರ್ಡ್
ಹಾ ಹಾ
ಮಾಡಿ ಒಳಗೆ ಬಿಿಡ್ತಾರೆ
ಹಾ ಅದು ಸಿ ಇ ಟಿ ಎಕ್ಸಾಮ್ ಎಷ್ಟು ದಿವಸ ಇರುತ್ತೆ
ಟೂ ಡೇಸ್ ಇರುತ್ತೆ
ಹೌದಾ
ಹಾಂ
ಅಂದ್ರೆ ಒಂದೊಂದು ಸಬ್ಜೆಕ್ಟಿಗೆ ಒಂದೊಂದು ಟೈಮಿಂಗ್ಸಾ
ಹಾ ಹಾ ಮಾರ್ನಿಂಗ್ ಒಂದ್ ಸೆಷನ್ನು ಆಫ್ಟರ್ನೂನ್ ಒಂದ ಸೆಷನ್ನು
ಅಂದ್ರೆ ನಾಲ್ಕು ಸತಿ ಎಕ್ಸಾಮ್ ಅಲ್ಲಿ ನಾಲ್ಕು ಸತಿ ಎಕ್ಸಾಮ್ ಅಲ್ಲಿ ಹೋಗಿ ಬರಿಬೇಕಾ
ಹಾ
ಫಸ್ಟ್ ಫಸ್ಟ್ೇ ಫಿಸಿಕ್ಸ್ ಕೆಮಿಸ್ಟ್ರಿ ಬರಿತೀವಿ
ಹಾ
ಆಮಲೆ ಆಮೇಲೆ ಸ್ವಲ್ಪ ಬ್ರೇಕ್ ಇರುತ್ತೆ ಆಫ್ಟರ್ನೂನು
ಅಲ್ಲ ಮರ್ನಿಂಗ್ ಫಿಕ್ಸ್ ಅವ್ರ ಕ ಕೆಮಿಸ್ಟ್ರಿ ಬರ್ರ ಆಫ್ಟರ್ನೂನ್ ಫಿಕ್ಸ್ ಅವ್ರ ಕೆಮಿಸ್ಟ್ರಿ ಎರಡರೊಳಗ್ ಇನ್ಯ್ದ್ ಉಳ್ದಿರುತ್ತಲ್ಲ ಅದು
ಓಹ ಅಟ್ ಎ ೈಮ್ ಟೂ ಪೇಪರ್ಸಾ
ಹಾ
ಹಾ ಹಾ
ಹ್ಮ್
ಟು ಆಫ್ಟರ್ನೂನ್ ಬ್ರೇಕ್ ಇರುತ್ತೆ ಟಫ ಇದು ಲಂಚ್ ಬ್ರೇಕ್ ನೀಟಿಗೆ ಅವತರ ಏನ ಇರಲ್ಲ ನೀಟಲ್ಲಿ
ಇಲ್ಲ
ಹ್ಮ
ಒನ್ ಟೈಮ್ ಹೋದ್ರೆ ತ್ರೀ ಸಬ್ಜೆಕ್ಟು ಒಂದೇ ಟೈಮ್ ಕೊಡ್ತಾರೆ ಒಂದೇ ಪೇಪರು ತ್ರೀ ಹವರ್ ಫಿಫ್ಟೀನ್ ಮಿನಿಟ್ಸ್
ಹ್ಮ್ ಹ್ಮ್.
ಹ.
ನಿಮ್ ಪ್ರಕಾರ ನೀಟ್ ಬೆಸ್ಟ್ ಸಿಇ ಟಿ ಬೆಸ್ಟ್.
ಸಿ ಇ ಟಿ ಬೆಸ್ಟ್ ಬಿಕಾಸ್ ನೀಟ್ ನೈಂಟಿ ಒನ್ ಟೈಮ್ಸ್ ಪೇಪರ್ ಲೀಕ್ ಆಗಿದೆ. ಬದಲ
ಹ್ಮ್ ಹ್ಮ್.
ಹ್ಮ್. ಸಿಇಟಿ ಏನುೂ ಲೀಕ್ ಆಗಲ್ವಲ್ಲ ಸೊ ಸಿಇಟಿನೇ ಬೆಸ್ಟ್.
ಆ ತರ ಅಲ್ಲ ಸಿ ಅಂದ್ರೆ ಸಿಟ್ ಬರ್ದ್ರ ಆಪ್ಷನ್ ಜಾಸ್ತಿ ಇರುತ್ತೆ ನೀಟ್ ಬರ್ದ್ರೆ ನಮಗೆ ಮುಂದೆ ಆಪ್ಷನ್ ಜಾಸ್ತಿ ಇರುತ್ತೆ.
ಆ ಸಿಇ ಟಿ ಬರುದ್ರೆ.
ಸೀಟು ಬರೋದ್ರೆ ಆಪ್ಷನ್ ಜಾಸ್ತಿ ಇರುತ್ತಾ.
ಲೈಕ್ ನೀಟ್ ಬರದ್ರೆ ಜಸ್ಟ್ ಡಾಕ್ಟರ್ ಹೋಗ್ಬೇಕಷ್ಟೇ ಬಟ್ ಸೀಇಟ್. ಿ ಬರುದ್ರೆ ಡಾಕ್ಟರ್ ಇಂಜಿನಿಯರಿಂಗು ನಾವೇ. ಏರ್ ಫೋರ್ಸ್ ಎಲ್ಗಾರು ಹೋಗ್ಬಹುದು ಫಿಷರಿ ಫಾರೆಸ್ಟ್ರಿ ಅಗ್ರಿಕಲ್ಚರ್ ಹಾರ್ಟಿಕ ಕಲ್ಚರ್ ಸರಿ ಕಲ್ಚರ್ ಹ್ಮ.
ಹ್ಮ್್ಮ. ಸರಿ ನಾ ಮತ್ತೆ ಇದು ಸಿಇಟಿನಲ್ಲಿ.
ಹಾ.
ಈ ರಿಸಲ್ಟ್ ಎಲ್ಲಿ ಯಾವತರ ಇರುತ್ತೆ ರಿಸಲ್ಟ್ ಯಾವ್ತರ ಬಿಡ್ತಾರೆ.
ಹಲೋ.
ರಿಸಲ್ಟ್ ರಿಸಲ್ಟ್ ಸಿಟಿ ರಿಸಲ್ಟ್ ಯಾವ ಬೇಸಿಸ್ ಮೇಲ್ ಬಿಡ್ತಾರೆ ಅಂದ್ರ ಪು ಮಾರ್ಕ್ಸ್ ಕನ್ಸಿಡರ್ ಮಾಡತಾ ಇಲ್.
ಹಾಂ ಮಾಡ್ತಾನೆ ರೂರರು ಅರ್ಬನ್ನು. ಮೆ ಇಂಥ ನಮ್ಮ ಪಿ ಯು ಮಾರ್ಕ್ಸು.
ಹ್ಮ್.
ಹಾಂ ಅದೆಲ್ಲ ಕನ್ಸಿಡರ್ ಮಾಡ್ತಾರೆ ಗೌರ್ಮೆಂಟ್ ಸ್ಕೂಲು.
ಹ್ಮ್.
ಹಾ.
ಓಕೆ ಓಕೆ ಹ್ಮ್ ಹ್ಮ.
ಹ್ಮ್.
ಸರಿ ಆಯ್ತು.